ಹಲೋ ಹಾ ಕೇಳಸ್ತದೆ ಆಯ್ತಾ ಕಾಫಿ. ಹ್ಮ.
ಹ್ಮ ಏನ್ ಮಾಡ್ತಿದ್ದೀರಾ.
ಹ ಇವಾಗ ತೋರ್ತತ್ರ ಹೋಯ್ತಾ ಇದಿನ ಉಲ್ಕೊಯ್ಕೊ ಬಂದ ದನಿಗಿ
ಹ್ಞಾ ಹಾ
ಹೇ ಕೋಲ್ ಬೆ. ಹ ಪೆ ಯಮ್ಮೆ ಇಡ್ಕೊ ಬರೋಣ ಅಂತ ತೋಟ್ದ ಹತ್ರ ಹೋಯ್ತಾ ಇದ್ದೀನಿ.
ಹ್ಮ ಏನೇನ್ ಇವತ್ ಏನೆನ್ ಮಾಡಿದ್ರಿ.
ಏ ಬೆಳಗ್ಗೆ ಪುಳಿಯೊಗ್ರೆ ಗೊಜ್ಜಿತ್ತು ಆನ್ ರೈಸ್ ಮಾಡಿದ್ದೆ.
ಹಾ
ಮತ್ತೆ ಮೀನ್ ಸಾರ್ ಮಾಡಿದ್ವಿ ನಿನ್ನೆ ಅದನ್ ಸ್ವಲ್ಪ ಇತ್ತು.
ಹಾ ಹಾ ಹಾ
ವ ಅದಂತಿಂದ್ರು.
ಹಾ ಹಾ
ಹ್ಮ್ ಇನ್ನ ಇವಾಗ ನೀನ್ ಮದ್ವೆಗ್ ಹೋಯ್ತೀವಲ್ವಾ.
ಹಾ ಹಾ ಮದ್ವೆ ಆಯ್ತಾ.
ಹಾ ಮದ್ವೆ ಇದೆ ನಮ್ಮ ಅಣ್ತಮ್ಮ ತನ್ನ್ದು.
ಹಾ ಹಾ
ಅದಕ್ಕೆ ಹೋಗ್ಬೇಕು ರೆಡಿ ಆಗ್ಬೇಕು. ಮಕ್ಳು ಬರಲ್ಲ ನಾವು ಅಂತವೆ ಇವಾಗ ಮಕ್ಳುಗುಳ್ನ ಹಿಂಸೆ ಒಂದು ಕರ್ಯಕೆ.
ಹಾ
ಬರಕಾಗ್ದು ಹೋಗಕ್ ಆಗ್ದು.
ಹ್ಮ ಮಕ್ಳು ಬಂದವ್ರಾ.
ಹಾ ದೊಡ್ಡವಳು ಬಂದಾಳೆ ಅವ್ರಜ್ಜಿ ಮನೆಗ್ ಹೋಗಾಳೆ ಅಲ್ ಬಿದ್ನಗೆನ್ ಅಲ್ ಪಕ್ಕ ದೂರು.
ಹಾ ಹಾ ಹಾ
ಹ ನಮ್ಮ ಹೊರ್ಗತಿ ಇಲ್ಲ ಎಲ್ಲ ಅವ್ರ್ ಅಣ್ಣನ್ ಮಗಳ್ದಂಬ ನಾಮ್ಕ ಇದು ವಾಸ್ಕೆ ತೆ ಅಂತ ಹೊರ್ಟೋಗೋರೆ.
ಹಾ ಹಾ ಹಾ
ಕೆ ನಮ್ ಅತ್ತೇನು ಮಾವುಂಗೆ ಏನಾದ್ರು ಮಾಡಕ್ ಮಾಡಕೆ ಅಂತ ಹೋಗಲ್ ಅವ್ಳೇ.
ಹಾ ಅಡ್ಗೆ ಎಲ್ಲಾ ಮಾಡ್ತಾರಾ ನಿಮ್ ದೊಡ್ ಮಗ್ಳು.
ಅಡ್ಗೆ ಎಲ್ಲ ಏನು ಮಾಡಲ್ಲ ಅದ ಅನ್ನಗೆ ಇಕ್ಕದು ಕಾಫಿ ಮಾಡದು. ನೀ ಟೊಮೊಟೊ ಸಾರು ಅಷ್ಟೇ. ಇನ್ ಬೇರೆ ಅಡ್ಗೆ ಎಲ್ಲ ಬರ್ಲಾರ ಅವ್ರ್ ಓದ್ಕ ಹೋಗ್ತಾರಲ್ವಾ.
ಹಾ ಹಾ
ಎಲ್ಲ ಅವ್ರ ಮನೆಲಿರಲ್ವಲ್ಲ ಅವ್ರ ಬೆಂಗ್ಳೂರೆಲ್ಲ ಅವ್ರ. ಅಲ್ಲ ಪಿ ಜಿಲ್ಸ ಹಾಕಿದೀವಿ ಬರದೇ ವಾರಕ್ ಒಂದ್ ದಿವ್ಸ.
ಹಾ ಹಾ
ಹಾ ಓಕೆ ನೀನ್ ಬಂದ್ರೆಸ ರೆಷ್ಟ ತಗದೆ ಆಯ್ತ್ ಅಲ್ಲ ಏನ್ ಕೆಲ್ಸ ಮಾಡಲ್ಲ ಅವ್ರು.
ಹಾ
ಆದ್ರೂ ಇಲ್ಲಗ್ ಬಂದ್ರೆ ಏನು ಮಾಡಲ್ಲ ಏನ ಒಂದ್ ಪಾತ್ರೆ ತೊಳ್ಯದು ಇಲ್ಲ ಕಸ ಕುಡ್ಸೋದು ಇಲ ನೆಲ ಹೊರ್ಸೋದು ಅಷ್ಟೇ. ತ್ತ ಅ
ಅದೇನೆ ಹಃ ಹಃ ಹ
ಹ್ಮ್ಮ ಅದಕ್ಕೆ ನಾನು ಏನು ಕೇಳಕ್ ಹೋಗಲ್ಲ ನಾವೇ ಮಾಡ್ಕೊಂಡಂತನ್ನಿದೆ.
ಹೋಗ್ಲಿ ಬಿಡಿ ಮದ್ವೆ ಆದ್ಮೇಲೆ ಮಾಡದ್ ಇದ್ದಿದ್ದೆ.
ಓ ಮದ್ವೆ ಆದ್ಮೇಲ್ ಮಾಡೋದು ಇವ್ರು ಕತ್ಕೊಂಡಿದ್ರಲ್ವ ಅಲ್ಲೋಗ್ ಮಾಡೋದು.
ಅದೇನೆ ನಿಮ್ದ ಏನ್ ಜೀವ್ನ ಪೂರ್ತಿ ಮಾಡದೇ ಅಲ್ವಾ. ಕೆಲ್ಸವ ಹ ಮಾಡ್ಕ ಆರಾಮಾಗಿದ್ ಅವ್ರ.
ಹ ಅದನ್ನೇ ಅವ್ರು ಹೇಳದು.
ಹು
ಇರತಕ ಇಲ್ ಸುಖವಾಗಿ ಇದ್ಬಿಟ್ಟು ಹೋಗೊನ ಸುಮ್ನಿರಮ್ಮ ಅಂತಾರೆ.
ಹಾ ಅಲ್ಲಿಗ್ ಹೋದ್ಮೇಲೆ ಅವ್ರಿಗೆ ತಾನೆ ತಾನೇ ಎಲ್ಲ ಬಂದ್ಬಿಡ್ತದೆ.
ಅವಾಗೆಲ್ಲ ಮಾಡ್ತಾರ ಅವ್ರೇ ಕಲ್ತ್ಕೊಂಡ ಫೋನ್ ನೋಡ್ಕೊಂಡ.
ಹ ಇವಾಗೇನು ಮೊದ್ಲನ್ ತರ ಏನ್ ಅಡ್ಗೆ ಮಾಡೋದು ಏನ್ ಕಷ್ಟ ಆಗಲ್ಲ, ಈಗ ಏನ್ ನೋಡೋರು ಫೋನ ಅಲ್ಲಿ ಬರ್ತದೆ. ಫೋನ್ ನೋಡ್ಕೊಂಡ್ ಮಾಡ್ಬೋದು.
ಫೋನ್ ನೋಡ್ಕೊಂಡ್ ಮಾಡ್ಬೋದು, ಈಗ ನಮ್ ಕಡೆ ಮಾಡತರ ಅವ್ರ ಕಡೆ ಬೇರೆ ತರ ತೋ ಸ್ತಾರೆ ಇಲ್ಲಿ ದ್ ಸ್ವಲ್ಪ ಅತ್ಯಾದಿರದು ಅಂದ್ರೆ ಗೊತ್ತಿರ್ತದಲ್ಲಾ ನಾವ್ ಹಂಗ್ ಮಾಡಲ್ಲ ಹಿಂಗ್ ಮಾಡ್ತೀವಿ ಅಂತರ ಆಗ.
ಹ್ಮ್
ಅದಕ್ಕೋಸ್ಕ ಹ ಅದಕ್ಕೋಸ್ಕ ಅರ ಕಲ್ತ್ ಕಳ್ರಿ ಅಂದ್ರೆಯ ಸುಮ್ನೆರಮ್ಮ ಅಂತಾರೆ.
ಹ್ಮ್
ಹಾ ಪೋರ್ಸ್ ಮಾಡಕ್ ಹೋಗಲ್ಲ ಅದಕ್ಕೆ ಸುಮ್ನೆ ಆಗಿರ್ತಿವ್ ಅತ್ ಏನಾರ ಮಾಡ್ಕಳ್ರಿ ಅಂತ.
ಹಾ
ಇನ್ನ ಚಿಕ್ಕಮಗ್ಳು ಪರವಾಗಿಲ್ಲ, ಎಗ್ ರೈಸು, ಬಿರಿಯಾನಿ
ಮಾಡ್ತಾಳೆ ಚೆನ್ನಾಗಿ
ಹ್ಮ್ ಅವೆಲ್ಲ ಮಾಡ್ತಾಳೆ.
ಹ್ಮ
ಹ ನಮ್ಗೆನ್ ಅವೆಲ್ಲಾ ಇಷ್ಟ ಆಗಲ್ಲ ಅವ್ರಗ ಅವ್ರು ಮಾಡ್ಕೊಂಡ್ ತಿಂತೀನಿ ಅಷ್ಟೇ.
ಹ್ಮ ಹೋಗ್ಲೇ ಬಿಡಿ.
ಅದ್ಕ್ಕೆ ಇವವಾಗಿನ್ನೇನ್ ಅವಳು ಬರಲ್ಲ ಅಂದ್ರೆ ಮೊಟ್ಟೆ ಇದೆ.
ಹಾ ಅವ್ರೇ ಮಾಡ್ಕೊಳ್ಳಿ ಎಗ್ ರೈಸು.
ತರ್ಕಾರಿ ಏನಾರು ಮಾಡ್ಕೊಳ್ಳಿ ರೈಸ್ ಅದೇ ತಿನ್ರಿ ಅಂತ ಹೇಳ್ಬಿಟ್ಟಿ
ಹಾ ಹೋಗ್ಬಿಟ್ ಬರ್ತೀರಾ?
ಅದೇ ನಾವ್ ಮದ್ವೆ ಹೊಡ್ಪಾರ ಇಲ್ಲೇ ಹತ್ರ ನಮ್ಗೆ ಚೌಟರಿ.
ಹ್ಮ್ ಹ್ಮ್ ಇವಾಗ ಹೋಯ್ತೀರಾ ಬೆಳಿಗ್ಗಿಗ್ ಹೋಯ್ತಿರಾ?
ಬೆಳಗ್ಗೆಗೂ ಹೋಗ್ಬೇಕು ಇನ್ನೆನ್ ಸ್ವಂತ ರಿಲೇಷನ್ ಏ ಅಲ್ವಾ.
ಹ್ಮ್ ಹ್ಮ್್ಮ
ಬೇಕು ಬೆಳಿಗ್ಗೆ ಹೊತ್ತು ಟೈಮ್ ಆಗಲ್ಲ ತಿಂಡಿ ಮಾಡೋದು, ದನ್ಗಳು.
ಹ್ಮ್
ಎಲ್ಲಾ ಇದೇ ಕೆಲ್ಸ ಆಗುತ್ತೆ.
ಹ್ಮ್
ಹ್ಮ್ ಅದ್ಕೆ ನೋಡೋಣ, ಇನ್ನೊಂದ್ ಫಂಕ್ಷನ್ ಅದೆ ಹೊಸಗೆೆ ಬೇರೆ ಐತೆ ನಮ್ ವಾರಗತಿ ಅಣ್ಣನ್ ಮಗಳದ್ದು.
ಹಾ ಹಾ ಹಾ
ಅಲ್ಗೆ ಹೋಗ್ಬೇಕು.
ಹಾ ನಾಳೆನಾ
ಹ್ಮ ನಾಳೆ ಮಧ್ಯಾಹ್ನ ಅದು. ಹ್ಮ್ ಎಲ್ಲೋಗದೋ ಇದ್ರೆ ಫಂಕ್ಷನ್ ಎಲ್ಲ ಒಂದೇ ಸಲ ಸಿಕ್ತವಿ.
ಹ್ಮ್ ಹಂಗೆ ಒಂದಾದ್ಮೇಲೆ ಒಂದ, ಒಂದಾದ್ಮೇಲೆ ಒಂದ ಇರಲ್ಲ.
ಇಲ್ಲ ಒಂದ ಇರಲ್ಲ, ಒಂದೊಂದನ್ ಫ್ರೀ ಆಗಿರ್ತೀವಿ ಶನಿವಾರ ಭಾನುವಾರ ಎಲ್ಲಾ.
ಹ್ಮ್
ಹೋದ ವಾರ ಯಾವುದು ಫಂಕ್ಷನ್ ಇರ್ಲಿಲ್ಲ ಇವಾಗ ಮದ್ವೆ ಫಂಕ್ಷನ್.
ಎಲ್ಲ ಒಂದೊಂದ್ ಆದ್ಮೇಲೆ ಒಂದಾದ್ಮೇಲೆ ಬರ್ತವೆ.
ಹ್ಮ್
ಹ್ಮ್
ಅದಕ್ಕೆ ಅಲ್ಗ ಹೋಗಕ್ ರೆಡಿ ಆಗ್ಬೇಕಲ್ಲ ಅದಕ್ಕೆ ತ ಅವಳ ಎಲ್ಲಾ ಬೆಳಿಗ್ಗೆ ಕುಯ್ಯಕ್ ಆಗಲ್ಲ ಅಂದಬಿಟ್ಟಿ
ಹಾ ಹಾ ಹಾ
ಇವಾಗ್ಲೆ ಕುಯ್ಕೊಂಡೋಗ ಹಾಕದ್ವೆ.
ಹಾ
ಇಲ್ಲ ಇವಾಗ ಹೆಮ್ಮೆ ಹಿಡ್ಕೊಂಡು ಹೋಗೋಣ ಅಂತ ತೋಟದತ್ರ ಕಟ್ ತೋಟ ಕಟಾಕಿದ್ವಲ್ಲ.
ಹಾ ಹಾ ಹಾ.
ಒಂದ್ ವಿಕ್ಕೆ ಹಿಡ್ಕೊಂಡ್ ಹೋಗಣ ಅಂತ ಬಂದಿದ್ದೀನಿ ಇವಾಗ.
ಹ್ಮ್
ನೀವು ಏನ್ ಮಾಡಿದ್ರಿ ಬೆಳಿಗ್ಗೆ ತಿಂಡಿ.
ನಾನು ಬೆಳಿಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ.
ಹಾ
ಮಧ್ಯಾಹ್ನ ಏನು ಮಾಡಿಲ್ಲ. ರಸಂ ಇತ್ತು. ಅದೇ ಆಯ್ತಾ ರೈಸ್ ಅನ್ನ ಆಯ್ತು. ಈಗ ನಮ್ಮ ಮನೆಯವರು ಬರಲ್ಲ ಅಮ್ಮ ಮನೆ ಅಮ್ಮ ಮನೆಗ್ ಹೋಗ್ತಿದ್ದೋ. ಅವ್ರ್ ಬರಲ್ಲ ಅವ್ರಿಗೆ ಅನ್ನ ರಸಮೈತೆ ಹಾ. ನಾವು ಇವತ್ ಹೋಗ್ಬಿಟ್ಟು ಹು ಇವತ್ ಹೋಗ್ಬಿಟ್ಟು ನಾಳೆ ಸಾಯಂಕ್ ಕಾಲ ಬರ್ನ ಅಂತ ಹುಡ್ಗರೆ ಎಲ್ಲ ಟ್ಯೂಷನ್ ಹೋಗವ್ರೆ. ಆರು ವರೆಗ್ ಬತ್ತರೆ ಹ್ಮ್. ಬತ್ತರೆ ಅವ್ರ್ ಬಂದ್ ಮೇಲ್ ಹ.
ಹ್ಮ್ ಅಮ್ಮನ್ ಮನೆಗ್ ಹೋಗೋಕ್ ಹತ್ರಾನಾ.
ಹು ಹ ತ್ರ ಬೇಕು ಹತ್ರ ಅಂದ್ರರು ಒಂದ್ ನವರ್ ಬೇಕು ಹೋಗಕೆ.
ಹ್ಮ ಮತ್ತೆ ಅಲ್ಲೇ ನೀವ್ ಇನ್ನು ಅವ್ರ್ ಬರೋಷ್ಟಲ್ಲೇ ಆರೂವರೆ ಆಗುತ್ತೇನೆ ನೀವು ಹೊರ್ಡೋಷ್ಟ್ರಲ್ ಕಲಿ
ತಿನಿ ಸಿಟಿನೇ ಅಲ್ವಾ ಏನ್ ಆಗಲ್ಲ ಹೊಯ್ತಿನಿ. ಹಂಗೇನಿಲ್ಲ ಅಲ್ ಅಪ್ಪ ಬತ್ತರೆ ಕರ್ಕೊಂಡೊಯ್ತರೆ. ಅಲ್ ಇಳಿತೀವಲ್ಲಾ ಅಲ್ ನಮ್ಮ ಅಪ್ಪ ಬತ್ತರೆ ಹ್ಮ್.
ನಿನ್ ಯಜಮಾನ್ರು ಫೀ ಇದಿದ್ರೆ ಕಾರ್ಲ್ ಕರ್ಕೊಂಡ ಹೋಗಿದ್ರೆ ಆಗದು.
ಇಲ್ಲ ಅವ್ ಅವ್ರ್ ಬಂದೇ ಇಲ್ಲ ಮನೆಗೆ ಎಲ್ಲೋ ಹೊರ್ಗಡೆ ಹೋಗೋರಂತೆ. ನನ್ ಲೇಟ್ ಆಯ್ತದ್ ಬರೋದು ಅಂದ್ರು ಅಪ್ಪಾಜಿ ಕಾಯ್ತಾನೆ ಇತ್ ತು ಬನ್ನಿ ಬನ್ನಿ ಅಂತ ಅವ್ರಿಗೂ ಇಬ್ರೇ ಬೇಜಾರಲ್ವಾ.
ಹು.
ಅದಕ್ಕೆ ಬನ್ನಿ ಅಂತ ಕರಿತಿದ್ರ ಅದಕ್ಕೆ ಹೋಗ್ಬಿಟ್ ಬರೋಣ ಅಂತ.
ಹುಮ್ ನಿಮ್ ಮಕ್ಳುಗು ರಜಾ ಐತೆ. ಹ್ಮ ಕರ್ಕೊಂಡ್ ಹೋಗ್ಬ ಹೋಗ್ರಿ ಇನ್ ಏನ್ ಮಾಡ್ತೀರ ಮನೆ ಹತ್ರ.
ಹ್ಮ್ ಅವ್ ಹೇಳ್ಬೇಕಂದ್ರೆ ಇವತ್ತು ನಾಳೆ ರಜಾ ಕೊಡ್ಬೇಕಿತ್ತು.
ಹು
ಇವತ್ತು ನಾಳೆ ಸ್ಕೂಲಿಗ್ ರಜಾ ಕೊಡ್ಬೇಕಿತ್ ತು ನೆನ್ನೆ ಮೊಹರಂಗೆನು ರಜಾ ಅಷ್ಟಾಗ್ ಕೊಡಲ್ಲ ಅವ್ರ್ ಸ್ಕೂಲಲ್ಲಿ. ನೆನ್ನೆ ಏನೊ ಕೊಟ್ಬುಟ್ವ್ರೆ.
ಅದೇ ಎಲ್ಲಾ ಕಡೆ ಕೊಟೋವ್ರಲ್ವಾ ಅಂತ ಕೊಟ್ಟಿರ್ತಾರೆ. ಅದ ಇವತ್ ಕೊಟ್ಟಿದ್ರೆ ಸುಮ್ಮನೆಯ ಮಕ್ಳುಗುಳ್ಗೂ ಫ್ರೀ ಆಗದು. ಎಲ್ಲಾರೂ ಕೂಡ ಹ್ಮ್.
ನೀನ್ ಆರೂವರೆಗ್ ಹೊರಟರುನು ಒಂದ್ ಏಳುವರೆ ಅಷ್ಟರ ಅಲ್ಲೇ ಇರ್ತೀವಿ.
ಹ್ಮ್
ವೊಗ್ ಅಲ್ ಇರೋದು ನಾಳೆ ಸಾಯಂಕಾಲಕ್ ಬರದು.
ಹ್ಮ್ ಹ ಹ ಇನ್ನೇನ್ ನಾಳೆಲ್ಲ ಭಾನ್ವಾರ ಸ್ಪೆಷಲ್ ಮಾಡೋದು. ತಿನ್ನದು.
ತಿನ್ನದು ಬರದು ಒಂದ್ ವಾರ ಇಲ್ ಹೋದ್ರೆ ಇನ್ನೊಂದ್ ವರೆ ಯಾವ್ದಾದ್ರು ಫಂಕ್ಷನ್ ಇರ್ತದೆ ಇಲ್ಲ ಅಂದ್ರೆ ಅಲ್ ಹೋಗ್ಬಿಡ್ತಿವಿ ನಮ್ಮ ಮತ್ತೆ ಊರ್ಗ್ ಹೋಗ್ಬಿಡ್ತಿವಿ. ಅಲ್ಲೊಂದ್ ವಾರ ಹೋಗ್ತವ್ ಓನೊಂದ್ ದಿನ ರಜಾ ಇದ್ದಾಗ ಫ್ರೀ ಇದ್ರೆ. ಅಲ್ಲು ಒಂದ್ ಅಲ್ಲೂ ನಮ್ಮ ಮಾವ ಕರಿತಾನೆ ಇರ್ತದೆ ಬನ್ನಿ ಅಂತ. ಅಲ್ಲೊಂದ್ ವಾರ ಹೋಗ್ತೀವಿ ಇಲ್ಲೊಂದ್ ಹುಂ. ಅವ್ರಗು ಅಲ್ ಹುಡಗುರು ಸ್ಕಾಲ ನಮ್ಮ ಮೈದಂದ್ ಮಕ್ಳೆಲ್ಲಾ ಅವ್ರೆ. ಅವ್ರಗೂ ಖುಷಿನ ಹೋದ್ರೆ ಹ ಹೋಗ್ತವಿ ಏನಾದ್ರು ಇಲ್ಲಿಂದ ನಾನ ಏನಾದ್ರು ತಗೊಂಡ್ ಹೋಗ್ತಿವಿ ಇಲ್ಲಿಗ ಹೋದ್ರೆ ಅದ್ರೇ ಮಾಡ್ಕೊಂಡ್ ಊಟ ಮಾಡ್ಕೊಂಡು ಅವ್ರಗ ಮಾಡ್ಕೊಟ್ಬಿಟ್ಟು ಬತೀವಿ
ಹ್ಮ್ ಅದೇ ಒಳ್ಳೆದಲ್ ಬಾಬನ್ ನೀನ್ ಏನ್ಕ್ ಹೇತದ ಈಗ ಅವ್ರು ಬರಲ್ಲ ಅಂದ್ರ ಅಲ್ಲಿಗೆ ತಗಣಂಗ್ ಮಾಡ್ ಕೊಡಬೇಕು
ಅದೇನೆ
ಹಾ
ಮುಂಚೆ ಆದ್ರೆ ನಮ್ಮ್ ಅತ್ತೆಮ್ಮ ಅವವ ಹದ್ನೈದ ದಿನಕ್ಕ ಒಂದ್ಸಲಿ ಬಂದ್ಬಿಡ್ತಿದ್ರು ಇಬ್ರು ಇವಾಗ ನಮ್ಮ್ ಮತ್ತೆೆಗೆ ಎಷ್ಟ ಕೊಡದ್ಬಿಟ್ಟೈತೆ ಅವ್ರ ಬರಕ್ ಹ ಬರಕ್ ಆಗಲ್ಲ ಎತ್ಬೇಕು ಹಂಗ ಒಂದ ಎರಡ್ ಸಲ ನಮ್ಮನೆಗ್ ಕರ್ಕ ಬಂದಿದ್ದು ಎತ್ಕೊಂಡು ನ್ ಮತ್ತೆ ಬೇರೆ ದಪ್ಪ ಪ ಎತ್ಕೊ್ ಬರ್ಬೇಕಕ್ ನಮ್ಮ್ ಮನೆ ಸೆಕಂಡ್ ಫ್ಲೋರ್
ಹಾ ಮತ್ತೆ ಅಲ್ಲಿಂದ ಎತ್ಕೊ ಅವ್ರನ್ನ ಎತ್ಕೊ ಬಂದಿ ತಿರ್ಗಿ ಆಸ್ಪತ್ರೆಗೆ ಕರ್ಕೊಂಡ ಹೋಗಬೇಕು ಕಂದ್ರ ತಿರ್ಗಿ ಕರ್ಕೊಂಡ ಬಂದವಿ ಹ್ಮ್
ಒಂದ್ ಎರಡ್ ಸಾರಿ ಕರ್ಕೊಂಬಂದ್ ಒಂದೊಂದ್ ತಿಂಗ್ಳ ಇಟ್ಕೊಂಡ್ ನೋಡ್ಕೊಂಡಿದ್ದೆ
ಹ್ಮ
ಈಗ ಅದೇ ಎತ್ಕೊ್ ಬರ್ಬೇಕು ಅದು ಒಂದ್ ಹಮಸೆ ಅದೇ ಅವ್ರಗ್ ಅವಾಗ ಅಲ್ಲಿ ಏನಾರ್ರು ಬೇಜಾರು ಅೇ ಇಲ್ಲ ಅಂದ ಹಂಗೆ ಕ ಕರ್ಕೊಂಡ್ ಬರ್ತೀವಿ ಅವವಾಗೂ ಕರ್ಕೊಂಡೋಯ್ತಿವಿ
ಹ್ಮ ಆದ್ರೆ ಅವ್ರಗೂ ಒಂದ್ಲೆೇ ಮಲ್ಗಿರ್ತಾರಲ್ವಾ
ನನಗರ್ತಾರಲ್ಲ ಬೇ ಯಾರು ಅವ್ರು ವಯಸ್ಸಾದ ಕಾಲದಲ್ಲಿ ಚೆನ್ನಾಗ ಇದ ಈಗ ಎಲ್ಲಾ ಮಕ್ಳು ಮನೆಗೂ ಎಲ್ಲಾ ಜವಾಬ್ದಾರಿ ಎಲ್ಲಾ ಕಳೆದುು ಎಲ್ಲಾ ಮಕ್ಳು ಮನೆಗೆ ಓಡಾಡ ಬಡ ವಯಸ್ಸಲ್ಲಿ ಹಿಂಗ ಮಾಡ್ಬಿಟ್ಟ ಅದೇವ್ರರು
ಹ್ಮ ಹೆಂಗ ಆರಾಮಾಗಿ ಓಡಾಡ್ಕೊಂಡಿರೋರು
ಹೆಂಗ ಓಡಾಡ್ಕೊಂಡಿದ್ರು ಪಾಪ ಬರೋರು ಅದ್ನ್ನ ಇಲ್ಲಿ ನಮ್ಮ ಮನೆ ಇನ್ನೊಬ್ ಬ್ರು ನಮ ಬಾವ ಅವ್ರರು ಅವ್ರ ಮನೆಗ್ ಹೋಗೋರು ಅವ್ರ ತಂಗಿದ್ದಿರ್ ಮನೆ ಎಲ್ಲಾರ್ ಕೊಂಡು ಓಡಾಡ್ಕೊಂಡಿದ್ರು ಅವರೇ ಮಾಡ್ಕೊಂಡಿದ್ದು ಬಿಪಿ ಮಾತ್ರ ಬುಟ್ಬುಟ್ಟಿದ್ರು
ಹ್ಮ ನೋಡ ಅವ್ರಂಗ ಒಂದ್ ನಿಮಿಷಲ್ ಮಾಡ್ಕೊಂತಾರ
ಬಿ ಪಿ ಮಾತ್ರ ನಮ್ ಬಾವ ಅವ್ರಲ್ಲ ಅವ್ರೇ ತಂದಕೊಡ್ತಾರೆ ಮಾತ್ ಎಲ್ಲಾ ಅಂದ್ರೆ ಅವರು ಗೌರ್ಮೆಂಟ್ ಇಂಜಿನಿಯರು ಅ ತಂದಕ ಕೊಡ್ತಾರ ಅವ್ರ ಎಲ್ಲ ಅವರು ತಂದಕೊಟ್ಟು ಬೆಳಗ್ಗೆವತ್ತು ಪಾಪ ಅವರು ಫೋನ್ ಮಾಡ್ತಾರೆ
ಹಾ
ಅಂತ ಹ ಹಂಗೂ ನಂಗಿಲ್ಲ ನೋಡಿ
ಸರಿ ನಿಮ್ ಜೊತೆ ಮಾಡ ಖುಷಿ ಆಯ್ತು ಆತ ಅದ ಹ್ಮ್ ಸರಿ